ಹ
ಹಲೋ
ಹಾ ಹಲೋ ಏನ್ ನೋಡಿದ್ರ ಚೆನ್ನಾಗಿದೀರಾ.
ಹಾ ಚೆನ್ನಾಗಿದ್ದೀವಿ ನೋಡಪಾ ನೀವು.
ಚೆನ್ನಾಗಿದ ಇವಿ ಊಟ ಆಯ್ತಾ.
ಹಾ ಆಯ್ತು ನೋಡ ಎಲ್ಲ ಆರಾಮ ಮನೆಯಲ್ಲಿ.
ಹಾ ಎಲ್ಲ ಚೆನ್ನಾಗಿದಾರ ನೋಡ್ರಿ ನೀವ ಚೆನ್ನಾಗಿದಾರಾ.
ಹ ನಾವನು ಕೂಡ ಚೆನ್ನಾಗಿದ್ದೀವಿ ಸ್ವಲ್ಪ ಒಂದು್ ಹೆಲ್ಪ್ ಆಗ್ಬೇಕಿತ್ತು ನಿಮ್ಮಿಂದ
ಹೇಳಿ ಏನಾಗ್ಬೇಕು ಮಾಡಿಕ ಕೊಡೋಣ ಅದಾರಗ ಏನ ಇದೆ.
ಅದೇ ನಾವ ಹೇಳಿದ್ರ ಅದು ರಿಯಲ್ ಎಸ್ಟೇಟ್ ಅಂತ ಹೇಳಿ.
ಹಾ ರಿಯಲ್ ಎಟೇಟ್ ಬಿಜೇನೆಸ್.
ಆ ರಿಯಲ್ ಎಸ್ಟೇಟ್ ಬಿಸ್ನೆನಸ್ನಲ್ಲಿ ಸ್ವಲ್ಪ. ಅಮೌಂಟ್ ಒಂದ ಸ್ವಲ್ಪ ಪ್ರಾಬ್ಲಮ ಆಗಿತ್ತು ಏನಂದ್ರ ನಾವು ಮೂವತ್ತರ ಪಾರ್ಟ್ನರ್ಗಳು ಇದ್ದೀವ ಅಲ್ಲ ಅದ್ರಾಗ. ರಿಯಲ್ ಎಸ್ಟೇಟ್ ಮಾಡ್ಬೇಕಂತ. ಮಾಡಿದ್ದೇವೆ ಒಂದು ಚಲೋ ಜಾಗನ ಕೂಡ ತಗೊಂಡಿವವಿ ಅದಕ್ಕೆ ಏನಾಗಬೇಕು.
ಹ್ಮ್
ಚರಂಡಿಗಳ ವ್ಯವಸ್ಥೆ ಲೈಟಿನ ವ್ಯವಸ್ಥೆ. ಮತ್ತೆ ಅಲ್ಲಿ ಸುತ್ತಮುತ್ತ ಪರಿಸರ ವ್ಯವಸ್ಥೆ ಗಿಡ ಮರಗಳು ಎಲ್ಲಾ ಚಲೋ ಆಗಿ ಎಲ್ಲಾ.
ಹ
ಪೂರ
ಹ್ಮ್
ಎಲ್ಲಟ್ಟು ಕೂಡ ಎಲ್ಲ ಇ ಮಾಡಿದ್ದೀವಿ
ಹ್ಮ್
ಅದು ಏನಾಗಬಿಟ್ಟಿದೆ ಅಂದ್ರೆ ಅದು ಕಸ್ಟಮರಗಳು ಇಲ್ಲಿ ತಗೊಳಕ್ ಬರ್ತಿದ್ದಲ್ಲ ಯಾರು ಕೂಡ ಬರುತ್ತ. ಲ್ಲ ಅದಕ್ಕೆ ನುಕ್ಸಾನ್ ಆಗ್ತಿದೆ ಎಲ್ಲ ನಮ್ಗೆ.
ಒಂದ್ ಕೆಲಸ ಮಾಡಿ ಹೊಡ್ಯ ನಮ ಬಂದು ಪ್ರಮೋಷನ್ ಮಾಡಿ ಕೊಟ್ಬತನಿ ನಿಮ್ಗೆಗ ಎಲ್ಲಿದ್ದ ಅಡ್ರೆಸ್ಸ ನಮಗೆ ಲೊಕೇಶನ್ ಸೆಂಡ್ ಮಾಡಿ. ಅಲ್ಲಿ ಬಂದ್ ನಾನ ನೋಡ್ತೀನಿ ಏನೇನು ವ್ಯವಸ್ಥೆದೆ ಏನೇನಿಲ್ಲ. ಅದಕ್ಕೆ ಲೈಟ್ ವ್ಯವಸ್ಥೆ ಇದೆಯಾ ಲೈಟ್.
ಲೈಟ್ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ಇದೆ. ಎಲ್ಲ ವ್ಯವಸ್ಥೆದೆ ಏನು ಕೂಡ ತೊಂದ್ರನೇ ಇಲ್ಲ ಅಲ್ಲಿದ್ದವರಿಗೆ.
ಚರಂಡಿ ವ್ಯವಸ್ಥೆ ಇದೆಯಾ.
ಹಾ ಚರಂಡಿ ವ್ಯವಸ್ಥೆ ಕೂಡೂ ಇದೆ ಮತ್ತೆ ಚೆನ್ನಾಗಿ ಪರಿಸರನೂ ಕೂಡ ಇದೆ.
ರೋಡ ಇದೆಯ ರೋಡ್.
ಆ ರೋಡ್ ಕೂಡ ಸಿಸಿ ರೋಡ್ ಹಕ್ಸಿದ್ದೀವಿ.
ಹ್ಮ್ ಹೈವೇ ಎಷ್ಟು ದೂರ ಆಗ್ತದೆ ಅಲ್ಲ ಸುಮರ್.
ಆ.
ಹೈವೆ ಹೈವೇ ಎಷ್ಟು ದೂರ ಆಗುತ್ತೆ
ಹೈವೇ ಹ ಎರಡು ಕಿಲೋಮೀಟರ್ ಆಗುತ್ತೆ ಅಷ್ಟೇ
ಎಷ್ಟೇ ರಾಮ
ಅಷ್ಟ ಎರಡು ಕಿಲೋಮಟರ್ ಆಗುತ್ತೆ ನೋಡಿ
ಚೆನ್ನಾಗಿದೇಲ್ಲಾ ಮತ್ತೆ ಹಂಗ ಹಂಗ ಸೈಲ ಆಗವಲ್ವ
ಇದು ಯಾಕಂದ್ರೆ ಇಲ್ಲಿ ಮೊದಲು ಸ್ಮಶಾನಗಳು ಇದವು ಅಂತೆ ಸೊ ಅದು ಏನಾಗಿದೆ ಅಂದ್ರೆ ಎಲ್ಲರಿಗ ತಲೆಯಲ್ಲಿ ಏನ್ ಕುತ್ು ಬಿಿಟ್ಟಿದೆ ಇದು ಸ್ಮಶಾನದಲ್ಲಿ ಇದರ ಅಲ್ಲ ಅಂತ ಹೇಳಿ ಇಲ್ಲಿ ತಗೋ್ ಬೇಡ ಅ ಚಳಿ ಅವ್ರ ಮೈಂಡ್ ನಲ್ಲಿ ಕುೂತ್ ಬಿಿಟ್ಟಿದೆ ಸೊ ಹಾಗಾಗಿ ಇಲ್ಲಿ ಯಾರು ತಗೊಳಕ್ ಬರ್ತಿದ್ದಲ್ಲ ಅನ್ನ ತೊಗೊ ಬರ್ತಿಲ್ಲಾ
ಒಂದ್ ಕೆಲ್ಸ ಮಾಡಿ ನೀವು ಆ ರಿಯಲ್ ಎಸ್ಟೇಟ್ ಎಷ್ಟು ಎಕರೆದಲ್ಲಿಿದೆ
ಮೂ ಮೂರ ಎಕರೆ ಇದೆ
ನೀ್ ಒರಕರೆ ಇದೆ ಅಂದ್ರೆ ಒಂದ್ ಸ್ಕೂಲ್ ಕಟ್ಸ ಬಿಡಲ್ಲ ಚೆನ್ನಾಗಿರುತ್ತೆ ಸ್ಕೂಲ್ ಮಾಡ್ಸಿದ್ರೆ ಒಂದ್ ಅದ್ರಾಗ ಒಂದ ಯಡು ಪ್ಲಾಟಾಲಿಸ್ಟ್ ಪೂರು ಮರಿಸಿ ಬಿಿಡಿ
ಸ್ಕೂಲ್ ಮಾಡ್ಸನ ಅದರಲ್ಲಿ
ಹ್ಮ ಸ್ಕೂಲ್ ಮಾಡ್ಸಿ ಮತ್ತೆ ಒಂದ್ ಸ್ವಲ್ಪ ಕಾಂಪ್ಲೆಕ್ಸ್ ಮಾಡ್ಸಿಬಿಡಿ ಅಂಗಡಿಗಳ ನ್ಯೂ ಇಯರ್ಲಿ ನ್ ನಿಮ್ಮ ಅಂಗಡಿಗಳ ಒಂದಿದ್ರೆ ಆ ಎಲ್ಲಾ ಏರಿಯಾದವ್ರಿಗೆ ನಿಮ್ಮ ಅ್ರೆ ಕ ರಾಣಿ ಅಂಗಡಿಿಯ ಇರಲಿ ಅಲ್ಲಿ ಪ್ರತಿಯೊಂದು ವ್ಯವಸ್ಥೆ ಮಾಡಿಸಿಬಿಡಲ್ಲ
ಅಷ್ಟು ಮಾಡ್ಸ್ಬೇಕು ಮತ್ತೆ ಅದಕ್ಕೆ ಬಂಡವಾಳ ಕೂಡ ಬೇಕಾಗುತ್ತಲ್ಲಾ ಈಗ ಈ ಸ್ಕೂಲ್ ಮಾಡ್ಸ್ಬೇಕಂದ್ ಕೂಡ ಅಂಗಡಿ ಆಗ್ಬೇಕಂದ್ರ್ನು ಕೂಡ
ಪ್ಲಾಟ್ ಎನ ಅಲ್ಲಾ ಎನ ಪಲಟ್
ಆಾ
ಪ್ಲಾಟ್ ಪ್ಲಾಟ್ ಎ್ಣೇ ಇದೆಯಾ
ಪ್ಲಾಟ
ಎಣ್ಣೆ ಎಣ್ಣೆ ಎಣ್ಣೆ ಅಂದ್ರೆ ಎಣ್ಣೆ ಪ್ಲಾಟ್ ಅಂದ್ರೆ ಅದ್ರ ಮೇಲೆ ಲೋನ್ ಸಬ್ಸಿಡಿ ಆಗ್ಕ್ತೇನೆ ಹ್ಮ್
ಹಾ ಲೋನ್ ಕೂಡ ಆಗುತ್ತೆ
ಹ್ಮ್ ಅವಂದ ಕೆಲ್ಸ ಮಾಡಿನ ಎಲ್ಲಿ ನಂಬಲ್ಲಿ ಪರಿಚಯದರು ಇದ್ದಾರೆ ಅವ್ರಗ್ ಮಾತಾಡಿ ಏನ್ ಮಾಡ ಅ್ರ ನಿಮ ಮೇಲೆ ಲೋನ್ ಸಂಕ್ಷನ್ ಮಾಡಸಿಡ್ತೇಿ ನಾನು
ಲೋನ್ ಕೊಡಿಸ್ತೀರ ಅದ್ರ ಮೇಲೆ
ಹ್ಮ್ ಲೋನ್ ಕೊಡಸ ಬಿಡ್ತೇನೆ ನಾನ್ ನಿಮ್ಗೆ ಲೋನ್ ಕೊಡ್ಸಿ ನೀವು ಕಾಂಪ್ಲೆಕ್ಸ್ ಅಂಗಡಿ ಅಂಗಡಿ ಎಲ್ಲ ಚನ್ನಾಗಿ ಮಾಡಕೊರಿ ಬಿಸ್ನೆಸ್ ಮಾಡ್ತೀವಿ ಬಿಸ್ಸ್ ಬಿ ನಿಮ್ದೇ ಓನ್ ಆಗಿ ಬಿಡುತ್ತೆ ಅದು
ಹೌದಾ
ಹ್ಮ್
ಮತ್ತೆ ಎಷ್ಟ್ ಕೊಡ್ತಾರೆ ಅವರು ಆ ಪ್ಲಾಟ್ನ್ ಮೇಲೆ ಲೋನ್ ಎಷ್ಟ್ ಕೊಡಬಹುದು
ಒಂದ್ ಪ್ಲಾಟ್ಗೆ ಐ್ ಲಕ್ಷ ಕೊಡ್ತಾರರು
ಹಂಗಂದ್ರೆ ಚಳ ಬಿಡಿ ಹಂಗಿತರ ನಡ್ದ ಈಗ ಅದು ಸಾಲಿ ಅದು ಕಟ್ಲಿಕ್ಕೆ ಎಷ್ಟು ಬರ್ಬೋದು ಈಗ ಅಂಜದ
ಹ ಹ ಸಿಂಪಲ್ ಆಗ ದಿನದ ಟೀನ್ ಶರ್ ತಗೋಿ ಟೀನ್ ಶರ್ ತಗೋಿ ಬರ ನರ್ರಿ ಸ್ಕೂಲ್ ಮಾಡಿರಿ ನೀವು ಒ ಟ ಟೆತ್ ಮಾಡಕ ಬರರಿ ನಸರಿ ಬರ ಮ ಮಕ್ಕಳ ಸ್ಕೂಲಂತನ್ನ ಸರಿ ಮಾಡರು
ನರ್ಸರಿ ಸ್ಕೂಲ್ ಸಣ್ಣದಾಗಿ
ಹ್ಮ್ ಬರ ಮಕ್ಕಳ ಆಡೋ ಸ್ಕೂಲ್ ಆಟ ಅಂತ ಅದ ಎಲ್ ಕೆಜಿ ಯು ಕೆಜಿ ಇರತ್ತಲ್ಲ ನರ್ಸ್ರಿ ಅಷ್ಟೇ ಮಾಡ್ಬೇಕ ನೀವು ಅಷ್ಟ ಮಾಡಿಯ ನಾನ್ ನಿಮ್ ಬರ್ತೇನೆ ನಾನು ಫ್ರೀಇದ್ನ ಅಂದ್ರೆ ನಾಳೆ ನಡಿದ್ದು ನಿಮ್ಗೆ. ಕಾಲ್ ಮಾಡಿ ಬರ್ತೀನಿ ಬಂದೇನವ ಅಲ್ಲಿ ಎಲ್ಲ ಎಷ್ಟಟ್ರಿಗ್ಯೂಷನ್ ಮಾಡ್ತೇನೆ ನಾನು ಏನಿದೆ ಏನಿಲ್ಲ ಎಲ್ಲ ಚೆನ್ನಾಗಿದೆಯಾ. ಸುತ್ತಮುತ್ತ ಮನೆಗಳು ಇದಿಯ್
ಹ ಸೈಡಿಗೆ ಇದ್ದಾವೆ ಸ್ವಲ್ಪ ದೂರ ಇದ್ದಾವೆ ಒಂದ್ ಐನೂರು ಮೀಟರ್ ಮೀಟ್ರ ಅಕ್ಕವೇ ಯಾಕಂದ್ರೆ ಇದು ಒಂದು ಮೂರ್ ಎಕರೆ ಇದೆಲ್ಲ ಅಲ್ಲಾ ಇದು ಮೂರ್ ಎಕರೆ ಪೂರಾ ಸ್ಮಶಾನನೇ ಇತ್ತು ಇಲ್ಲಿ. ಸೊ ಬರ್ತಾ ಬತಾ ಬರ್ತಾ ಹಳೆ ಕಾಲದ ಸ್ಮಶಾನಗಳುವು ಏನು ಅಂದ್ರೆ ಸುತ್ತಮುತ್ತ ಅಲ್ಲಿ ಸ್ಮಶಾನ ಇದೆ. ಎಜ ಕೇಳ್ತಾರೆ ಅವ್ರು ಮುಂದೆ ಪ್ರಾಬ್ಲಮ್ ಆಗಬಹುದು.
ಹ್ಮ್ ಹ್ಮ್ ಹ್ಮ್
ಹಾ ಅಂಜಿ ಇಲ್ಲಿ ಇರೋ ಇರೋ ಏನ್ ತಗೋತಾನೆ
ಹ್ಮ್ ಹ್ಮ್ ಹ್ಮ್ ನಾನ್ ಬರ್ತೀನಿ ತಗೋರಿ ನಾಳೆ ಅಥವಾ ನಾಡಿದ್ದು ಸ್ವಲ್ಪ ಫ್ರೀ ಆಗಿದ್ದ್.
ಹಾ
ಬಂದೇನ್ ಅದಲ್ಲ ಎಸ್ಟಿಮೇಟ್ ಮಾಡ್ಸನೆ ನಿಮ್ಗೆ ಲೋನ್ ಗಿನ ಎಲ್ಲಾ ಲೋನ್ ಡೋನ್ ಗೆ ಕರ್ಕೊಂಡ ಬರ್ತೇನೆ ನಾನು.
ಅಷ್ಟ ಮಾಡ ಸಾಲಿ ಅಲ್ಲಿ ಚಕ್ಕ ಅಚುಕಕ್ಕ್ ಅಡ್ಮಿಷನ್ ಅಲ್ಲಿ ಏನಿದೆ ಅಂತ ಹೇಳ
ಹೌದ
ಎಲ್ಲಾರ ಕರ್ಕೊಂಡ್ ಬ
ಹೆಂಗಾದ್ರು ಅವ್ರ ಮನದಲ್ಲಿ ಅದ್ ಭಯ ಕುೂಂತದಲ್ರರಿ ಆ ಭಯ ಓಡಸ್ಬೇಕಕ್ ನೋಡ್ರಿ ನಾವು.
ಅಷ್ಟ್ ಮಾಡೋನಾ ತಗೋರಿ ನೀವನ್ ಟೆನ್ಶನ್ ತಗೋಬಟ್ರಿ ನನ್ ಬಂದ ಪ್ರಮೋಷನ್ ಮಾಡ್ತೇನ. ಪ್ರಮೋಷನ್ ಮಾಡ್ಸ ನಿಮ್ಗೆ ಏನಾದ ಲೋನ್ ಎಸ್ಟಿಮಷನ್ ಮಾಡತೀವಿ ನೀವು ಮೊದ್ಲ ಹಾಕಿ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಪಾಸ್ಟ್ ಆಗಿ ಅ ಚರಂಡಿ ವ್ಯವಸ್ಥೆ ಮಾಡ್ಸಬೇಕು ರೋಡ್ ಮಾಡಸ್ಬೇಕು. ಅಲ್ಲೇ ಒಂದ ಓನ್ ಟಿ ಸಿ ಲೈಟಿನ ವ್ಯವಸ್ಥೆ. ಫಸ್ಟ್ ಲೈಟಿನ ವ್ಯವಸ್ಥ ಇಬೇಕಲ್ಲಿ ಲೈಟು.
ಹ್ಮ ಮತ್ತೆ.
ಮೇನ್ ಟಿ ಸಿ ಐ ತಗೋಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವ್ದ ಹೈವೇ ಟಚ್ ಆಗಿರ್ತದಲ್ಲ. ಹೋದ ವರ್ಷ ನನ್ ಚೆಲುವಿರುತ್ತೆ.
ಅದ್ರ ವ್ಯವಸ್ಥೆ ಮಾಡ್ಸ ಆಲೈನ್ ತಗ್ಬೇಕು.
ಹು ಇದೆ ಆನಲೈನ ಕೂಡ ಇದೆ
ಹ್ಮ್ ಅದೇ ಹೈವೇ ಲೈನ್ ತಗೋಬೇಕು.
ಕೂಡ ಇದೆ ಮತ್ತೆ ಸಿ ಸಿ ರೋಡ್ ಇದೆ ನೀರಿನ ವ್ಯವಸ್ಥೆ ಇದೆ ಎ ಸರಿಯಾದರ ವ್ಯವಸ್ಥೆ ಇದೆ ಎಲ್ಲಾನು ಕೂಡ ಇದೆ ಆದ್ರೆ ಆ ಜನದಲ್ಲಿ ಜನದ ಮನದಲ್ಲಿ ಅದೊಂದು ಭಯ ಓಡಿಸಿ ಬಿಿಟ್ರೆ ಅದು ಒಂದ ಒಂದ ತಿಂಗಳ ಕೂಡ ಇದ್ರಲ್ ಅದು ಒಂದ ತಿಂಗಳ ಒಂದ ತಿಂಲ್ಲ ಎಲ್ಲ ಪೂರ ಪ್ಲಾಟ್ ಫುಲ್ ಆಗಿ ಬಿಡ್ತವೆ
ಹ
ಅವ್ರ ಮನದಲ್ಲಿ ಭಯ ಕೊಡಸ್ಬೇಕು ಒಂದ ಇಬ್ರು ಬಂದ್ರೆ ಸಾಕು ಒಂದಿಬ್ರು ಬಂದು ಪ್ಲಾಟ್ ತಗೊಂಡ ಇದ್ರ ಅಂದ್ರೆ ಒಬ್ಬ ನೋಡಿ ಒಬ್ಬರು ನೋಡಿ ಒಬ್ರು ನೋಡಿ ಬಂದ್ಬಡ್ತಾರೆ
ಅಷ್ಟ್ ಮಾಡಿ ಬಿಡ ನಾ ತಗಿ
ಒಬ್ಬ ಮನದಿಂದ ಭಯ ಹೊಡಸಿ ಬಿಟ್ರತ್ ನಾವು
ಹ ಹ್ಮ್
ಮತ್ತೆ ಲೋನ್ ಯಾವ ಕೊಡಸ್ತೀರಾ
ಲೋನ್ ನ ಹೇಳ್ತಾ ಇದೀನಲ್ಲಾ ನಿಮ್ಗೆ ಫ್ರೀಯಾಗಿ ಏನ್ ಮಾಡ್ತೀನಿ
ಹ್ಮ್
ನೀವು ನಾಳೆ ನಾಡಿದ್ದವಾ ನನ್ ಬಲ್ಲಿ ಬರ್ರಿ
ಹಾ
ಹ ಹ ಹ ನಾಳೆ ನಡದತ್ತ ಫ್ರೀಯಗಿ ಬಂದು ನನ್ನ ಹತ್ರ ನಾ ಏನ್ ಅ್ರ ಇ ಹಂದನಿ ಕಳಸ ನಿಮ್ಗ್ ಮಾತ್ ತಡಿಸಿ ಏನದ ಅದ್ ಮುಂದಿನ ಏನಾದ್ರು ಪ್ರೊಸೆಸ್ ಅದ ಡಾಕ್ಯುಮೆಂಟ್ಸ್ ಏನ್ ಬೇಕು ಏನಿಲ್ಲ ಅದೆೆಲ್ಲ ತರ್ಸಿ ತಂಬ್ಬದಿ ಅದ ಏನದ ಇದು ಮಾಡಿಬೊಡುವ ಅಂತ ಲೋನ್ ಎಸ್ಟಿಮೇಟ್ ಮಾಡ್ಸುದ